ಯಾಕ.
ಹಲೋ ಹಾ ಆಂಟಿ.
ಹ್ಮ್ ಕಟ್ಟಾಯ್ತದ ಅದಕ್ಕೆ ಅಚ್ಚದೆ.
ಹಾ ಅದ ಹತ್ತ ನಿಮಿಷ ಆಯ್ತಾ ಅಕ್ಕ.
ಹಾ ಹಾ ನೋಡೇ ಇಲ್ಲ ಯಾಕೋ ಕಟ್ಟ ಆಯ್ತ ಅಂತ ಹೇಳಿ ಅಂತೇಳ್ಬಟ್ಟ ಮತ್ತ ಇದ್ ಮಾಡದೇ ನಾನ.
ಹಾ ಹ.
ಹ್ಮ್ ಬಿಡು ಅದೆಲ್ಲ ಒಂದ ಜೀವನದಾಗ ಒಂದ. ಕೆಟ್ಟ ಟೈಮ್ ಅನ್ಕೋ ಆಷ್ಟೆ ಏನ್ ಮಾಡಕ ಆಗಲ್ಲ. ಹ್ಮ್ ಅದನ್ನೇ ಪದೇ ಪದೇ ಪದೇ ಪದೇ ಎಲ್ಲರರು ಇದು ಮಾಡ್ಕೊಂಡು ಕುೂತ್ಕೊಂಡ್ರೆ ಅದೇಏನಾಗುತ್ತೆ. ಅಂತಂದ್ರೆ
ಇಲ್ಲ ಆಂಟಿ ಈಗೂ ನಮ್ಮನೆಲ್ಲಿ ಫಸ್ಟ್ ಅಷ್ಟ ಇದ್ ಮಾಡ್ತಿದ್ರಲ್ಲಾ ಎ ಸಿಟ್ ಸಿಟ್ ಮಾಡೋರ್ ಮನೇಲಿ ಇವ ಇವಾಗಿಲ್ಲ ಅವ್ರ ನನ್ ನನ್ ಮೇಲೆ ಅವ್ರಗ್ ನಂಬಕೆ ಬಂದಿದ್ದೆ. ಇವಾಗ ನನ್ ಎಲ್ ಬೇಕು ಅಲ್ ಬಿಡ್ತಾರೆ ಏನ್ ಮಾಡೋಕು ಬಿಡ್ತಾರೆ.
ನಾನ್ ಲಾಸ್ ಟೈಮ್ ಸಹನ ಗೆ ಅಂದಾಗ ಸಹನ ಹಿಂಗೆ ಅಂದಿದ್ದು ಮಮ್ಮಿ ಅವ್ಳ ತಪ್ ಮಾಡಕ್ ಕಾರಣನೇ ಅವ್ರ ಮನೆಯವ್ರು ಅವ್ರ ಮನೆಯವ್ರು ಹೆಂಗ ಮಾಡುದ್ರು ಅಂದ್ರೆ ಬಸವನ ತಲೆ ಮೇಲೆ ಇಟ್ಕೊಂಡ್ ಮೆರೆಸಿದ್ರು ಕೀರ್ತಿನ ಕಾಲ್ ಕಸ ಮಾಡಿದ್ರು. ಅವ್ಳಗ್ ಅವಾಗ ಅವ್ಳು ತಪ್ಪ ಮಾಡ್ಬೇಕ ಅನ್ಸತ್ ಅವ್ಳಿಗೆ ಅವ್ರರು ಅವ್ರ ಪಪ್ಪ ಮಮ್ಮಿಯಿಂದನೇ ತಪ್ಪಾಗಿರೋದು ಅದು.
ಹಾ ಆದ್ಮ ಹಾ ಆದ್ರೆ ಇವಾಗ ಇವಾಗ ಹಂಗ ಮಾಡಂಗಿಲ್ಲ ಅಂಟಿ ಇವಾಗ ಅವರೇ ಅಂದವ್ರೆ ಡೈರೆಕ್ಟ್ ಆಗಿ ನೀ ಹೆಂಗ ಮಾತ್ ಅವ್ರೇ ಅಂದ್ರ ಹುಡುಗರ ಜೊತೆ ಮಾತಡ್ತೀಯೋ ಮಾತಾಡು ಎಷ್ಟರ್ಲ್ಲಿ ಇರ್ಬೇಕು ಅಷ್ಟರ್ಲ್ಲಿ ಇರ್ಬೇಕು. ನೀನ್ ಅವ್ರ ಜೊತೆ ಫ್ರೆಡ್ ಆಗಿ ಮಾತಾಡ್ತಿಯಾ ಅವ್ರ ಬಟ್ ಅವ್ ಬೇರೆ ತರ ಅನ್ಕೊಂಡ್ ಮಾತಾಡ್ತಾರೆ. ಕಾಲೇಜ ಅಂದ ಮೇಲೆ ಎಲ್ಲರು ಮಾತಾಡೆ ಮಾತಾಡ್ತಾರೆ ಅವರು ನೋ ರ ಲಾಟಿ ಬಸ್ಸಲ್ಲಿ ಹೆಂಗ ಹೆಂಗ ಇರ್ತರಾ ಪಪ್ಪ ಅಪ್ಪನೆ ಅಂದ್ರು ನೀ ಹುಡಗುರ್ ಜೊತೆ ಮಾತಾಡ್ತ ಅದ್ರೆ ನ
ಏನ್ ಗೊತ್ತಾ ಕೀರ್ತಿ ಹಡುಗನ್ ನೋಡಿದ ತಕ್ಷಣ ಒಂದ ಹುಡುಗ ಆಗಿರ್ಬೋದು ಒಂದು ಹಡುಗಿ ಆಗಿರ್ಬೋದು ನೋಡಿದ ತಕ್ಷಣನೆ ಸ್ವಭಾವ ಗೊತ್ತ ಗೊತ್ತಾಗಿಬುಡುತ್ತೆ ಅವ್ರ ಮಾತಲ್ಲೆ ಅವರ ಅವನು ಅವನು ಒಳ್ಳೆ ಹುಡ್ಗನ ಕೆಟ್ಟ ಹುಡ್ಗನ ಅಂನಾದ್ ಅವನ್ ಮಾತಲ್ಲೇ ಗೊತ್ತಾಗುತ್ತೆ. ಅವ್ರು ನಡ್ಕೊಳ್ಳೋ ರೀತಿಲೇ ಗೊತ್ತಾಗ್ಬಿಡುತ್ತೆ ಒಬ್ಬ ಮನುಷನ್ ಸ್ವಭಾವ.
ಹ್ಮ್
ನಾ ಅವಾಗ ಅವ್ರ ಅವ್ರ ಸ್ವಬಾವ ರೀತಿ ನೋಡ್ಬಿಟ್ಟು ಫ್ರೆಂಡ್ಶಿಪ್ ಮಾಡ್ಬೇಕು ಯಾರಾದ್ರೂ ಅಷ್ಟೇ. ಈಗ ಯಾವಾಗ್ಲೂನು ನಾವ್ ಹೆಂಗ್ ಗೊತ್ತಾ ಒಂದು ಹು ಈ ವಯಸಿಗೆ ಬಂದಾಳ ಅ ತಕ್ಷಣ ಮನೆಯಲ್ಲಿ ನೀನ್ ಅಲ್ಲಿ ಕುತ್ಕೋಬೇಡ ಇಲ್ಲಿ ಕುತ್ಕೋಬೇಡ ಹುಡ್ಗರು ಜೊತೆ ಮಾತಾಡ್ಬೇಡ ಅವ್ರ ಜೊತೆ ಜಾಸ್ತಿ ಮಾತಾಡಬೇಡ ಅಂದಾಗ ಏನಾಗುತ್ತೆ ಗೊತ್ತಾ ನಾನ್ ಹೇಳಿ ಮೈಂಡ್ ಅದೊಂದು ತರ ಈ ಗಿಣಿನ ಹೆಂಗ್ ಪಂಜಾರದಾಗ ಸಾಕ ಸಾಕ ಸಾಕಿರ್ತರಾ ನೋಡು.. ಅವಾಗ ಅವ್ರಿಗೆ ನಾವು ಏನಪ್ಪಾ ಪಂಜಾರದಾಗಿನ ಏನ್ ಗಿಣಿಯಾಗಿ ಅನಿಸ್ಬಿಡ್ತದ ಅಂತ. ಅವಾಗ ಏನ್ ಮಾಡ್ತಾರದ ಹೊರಗಡೆ ಫ್ರೀಡಮ್ ಸಿಕ್ತು ಅಂತಂದ್ರೆ ಅವಾಗ ನೀ ನಿನ್ನನ್ನ ಕೂಡ್ ಹಾಕಿರ್ತಾರ ಅಂತ ತಿಳ್ಕೊ ನಿನ್ಗ ಎಲ್ಲೋ ಒಂದಿನ ಹೊರಗಡೆ ಫ್ರೀ ಆಗ್ಬಿಡ್ತಾರ ನಿನ್ನನ್ನು ಹೊರಗಡೆ ಒಂದ ದಿನ ಫ್ರೀ ಆಗಿ ಬಿಟ್ಟಾಗ ನಿನ್ಗ ಏನ್ ಅನ್ಸುತ್ತೆ ಆ ಲೈಫ್ ಚಂದ ಕಾಣಿಸ್ತದ ನಿನಗ್ ಅವಾಗ ಆ ಲೈಫ್ ಚೆಂದ್ ಕಂಡಾಗ ನೀನ್ ಏನ್ ಮಾಡ್ತೀ ದಾರಿ ತಪ್ಪಾಗಿ ತುಳಿತೀಯಾ ನಿನ್ ಆಗ ಹ ಹಂಗಾಗಿ ನಮಗಿದ್ ಯಾವಾಗ ನಂಗಿದ್ ಯಾವಾಗ ಹೇಳಿದ್ ಅಂದ್ರೆ ನಮ್ಮ ಮನೇಲಿ ಅಷ್ಟೇ ಫ್ರೀಡಮ್ ಕೊಟ್ಟಿದ್ ನಮಗೆ ಬಾಳ ಕಲ್ಲ್ಲೇ ನಮ್ ಅಷ್ಟೊಂದು ಫ್ರೀಡಮ ಕೊಟ್ಟಿದ ಅಂದ್ರೆ ಅಜ್ಜಿ ನನ್ ಹಿಗೆ ಒಂದ ದಿನ ಕುತ್ಕೊಂಡು ಕೇಳಿದೆ ನಾನು ಆ ಮದ್ವೇಗೂ ಮುಂಚೆ ಫಸ್ಟ್ ಪಿ ಯು ಸಿ ಒಂದು ಟೆಂತ್ ಏಡ್ ನೈನ್ ಟೆಂತ್ ಓದೋ ಟೈಮಲ್ಲಿ ಕೇಳಿದ ನಮ್ ಅಜ್ಜಿಗೆ ನಾನು ಎಲ್ಲಾರ ಮನೇಲೂ ಒಂದು ಏಜ್ ಅಂತ ಅಟೆಂಡ್ ಮಾಡಿದ್ರು ಅಂದ್ರೆ ಅವ್ರ ಜೊತೆ ಮಾತಾಡಬೇಡ ಇವ್ರ ಜೊತೆ ಮಾತಡ್ಬೇಡ. ಡ ಅಲ್ಲಿ ಹೋಗಬೇಡ ಇಲ್ಲಿ ಹೋಗಬೇಡ ಅಂತಾರೆ ನೀವ ಯಾಕ್ ನಮ್ಮನ ಯಾವತ್ತು ಅಲ್ಹೋಗ್ಬೇಡ ಇಲ್ಲಿ ಹೋಗ್ಬೇಡ ಹಂಗ ಮಾಡಬೇಡ ಇಂಗ ಮಾಡ್ಬೇಡ. ಅಂತ ಯಾಕ ಕಟ್ಟಾಕಿಲ್ಲಾ ಅಂತ ನಮ್ಮ್ ಅಜ್ಜಿನ್ ಕೇಳಿದೆ ನಾನು. ಅವಾಗ ನಮ್ಮ್ ಅಜ್ಜಿ ಒಂದೇ ಮಾತ ಹೇಳಿದ್ದು ಆತರ ಕಟ್ ಹಾಕದಾಗ್ಲೇನೆ ತಪ್ಪು ಮಾಡ್ತಾರೆ ಮಕ್ಕಳು. ನಾವು ಫ್ರೀ ಆಗಿ ಬಿಟ್ಟವಿ ಅಂದ್ರೆ ನೀನು ಹೊರಗಡೆ ಇದ್ದಾಗನು ಹಂಗೆ ಇರ್ತಿಯಾ ಮನೇಲಿ ಇದ್ದಾಗನು ಹಂಗೆ ಇರ್ತಿಯಾ.. ಬಟ್ ನಿನ್ನ್ ನಾನ್ ಇವಾಗ ಕಟ್ಟಾಕದೆ ಅಂದ್ರೆ ನೀನ್ ಹೊರಗಡೆ ನಮ್ ನಮ್ಗೆ ಹೆಂಗ್ ಬೇಕು ಹಂಗಿ ಇರ್ತಿಯಾ. ನಿನಗ್ ಹೊರಗಡೆ ನಿನಗ್ ಹೆಂಗ್ ಬೇಕೋ ಹಂಗ ಇರ್ತೇಯಾ ನೀನು ಅವಾಗ ನಿನ್ ನಿನ್ ತಪ್ಪ ಮಾಡ್ತೇಯಾ ನೀನ್ ಅವವಾಗ
ಹಾಂ
ನಿನ್ಗ ಏನ ಆಗತ್ತ ಅವಾಗ ನಿನ್ ಇಲ್ಲಿ ಕಟ್ ಆಕ್ತಿವಿ ನಾವ್ ಮನ್ಯಾಗ. ಏನಪ್ಪಾ ಅದ ಜೀವನಾ ಯಾವಾಗ್ಲುನು ಒಳಗ್ ಕಟ್ಟಾಕ್ ಕೀರ್ತರ್ ಅನ್ಬಿಟ್ಟು ನೀನ್ ಏನ್ ಮಾಡ್ತೀಯ ಕಕರ್ಕೊಂಡು ಹೋಗ್ಬಿಡ್ತಯ ನೀನ್ ಅಷ್ಟೇ.
ಹ್ಮ ಇಲ್ಲ ನಮ್ಮಮ್ಮಿ ಸ್ವಲ್ಪ ಅರ್ಥ ಮಾಡ್ಕೋತಾರ ಆಂಟಿ. ಆದ್ರ ಪಪ್ಪ ಪ ಅರ್ತ ಒಟ್ಟಾ ಅರ್ತ ಮಾಣಕೊಳಲ್ಲ ಅವ್ರಿಗೆ ಎಷ್ಟ ಹೇಳಿದ್ರು ಅವರು ಆ ಕ್ಷಣ ನಮಗೆ ಕುತ್ಕೊಂಡು ಹೇಳ್ತಿ ತಿವಲ್ಲ ಏನಾದ್ರು ಆ ಕ್ಷಣಕ್ಕೆ ಹು ಹಾ ಹು ಅಂತಾರೆ. ಆಮೇಲೆ ಮ ಯೋಚೆ ಗೊತ್ತಿಲ್ಲ ಮತ್ತ ಅದ್ರ ಅದ್ರ ಅವ್ರಿಗೆ ಹೆಂಗ್ ಅನ್ಸತಂಗೆ
ಅವ್ರ ಬೆಳಗ್ ಹೌದು ಅವ್ರ ಬೆಳದ ಬಂದ್ ವಾತಾವರಣ ಹಂಗರುತ್ತೆ ಏನ್ ಮಾಡಕ ಆಗಲ್ಲ.
ನಾನ್ ಇವಾಗೂ ಅಷ್ಟೇ ಮೊನ್ನೆನು ಅಂದೇ ಎಷ್ಟು ಅಂತ ನಾ ನಾ ಡಿಗ್ರಿ ಬಂದ ಮೇಲೆನೆ ಒಂದ ಎರಡ್ ಸ ಸರಿ ಅಂದಿದ್ದೀನಿ ಅನ್ಸ್ತ್ತೆ ಎಷ್ಟ ಅಂತ ನಾನೆ ಮನೇಲ್ ಕಟ್ಟ ಇನ್ನ ನಾನ್ ಡಿಗ್ರಿ ಓತಿನಿ ನನಗೂ ಬುದ್ದಿ ಐತಿ ಇವಾಗಾದರು ಬಿಡ್ರಿ ಅಂತ ನಾ ಇಂಗೆ ಡೈರೆಕ್ಟ್ ಆಗಿ ಒಂದಿನಾ, ಕುತ್ಕೊಂಡ್ ಕೇಳ್ದ ಅವಾಗ ಅಂದ್ರು. ನಿಮ್ ಇಲ್ಲಿ ಈ ಬೆಳಗಾಂ ಅಲ್ಲಿ ಇರೋ ಮಠ ನಾ ಎಲ್ಲೂ ಬಿಡೋದಿಲ್ಲ. ಹಿಂಗೆ ಅಂದ್ರು ಡೈರೆಕ್ಟ್ ಆಗೇ ಅಂದ್ರು ನಾ ಏನ್ ಮಾಡಕ್ಕ ಆಗುತ್ತೆ ಹೇಳ್ ಆಂಟಿ. ಆಮೇಲೆ, ಬೆಳಗಾವ ನಳ್ಳಿಯಲ್ಲಿ ಇರೋವ್ರು. ಇವಾಗ್ ನಾ ಎಲ್ಲೂ ಬಿಡಲ್ಲ ನೀ ಇಂಜಿನಿಯರಿಂಗ್ ಮುಗಸ್ಕೊ ಬಾ ನಾ ಮನೆ ಶ್ ಮನೆ ಶಿಫ್ಟ್ ಮಾಡೋದಂತೂ ಪಕ್ಕನಾ. ನಾ ಇಂಜಿನಿಯರ್ ಮುಗದ ತಕ್ಷಣನ ಮನೆ ಶಿಫ್ಟ್ ಮಾಡ್ತೀವಿ.
ಹ್ಮ್ ಅದೇ ಬಸುನ್ ಟೆಂತ್ ಮುಗದಮೆಲ್ ಮಾಡ್ತೀನಿ ಅಂತ ಹೇಳಿದ್ರು ಅಮ್ಮಾನೂ ಕೂಡ.
ಹಾ ಮಾಡ್ತವಿ. ಅಂದ್ರೆ ಅವಾಗ ನೀ ಎಲ್ಲ
ಈಗ ಏನಾಗಿರುತ್ತೆ ಅಂದ್ರೆ ಬಳಗಾಂನಳ್ಳಿಲ್ಲಿ ಹೆಂಗ ಬರುತ್ತೆ ಗೊತ್ತಾ ಕಿರ್ತಿ ಬಳಗಾಂನಳ್ಳಿ ಅ ತಲ್ಲ ಯಾವಗ್ ದಿನು ಒಬ್ಬ ಮನ್ಷ ಒಂದ್ ಸಲ ತಪ್ಪ ಮಾಡ್ಯನ್ ಅಂದ್ರ ಪದೇ ಪದೇ ತಪ್ಪ ಮಾಡ್ತಾನ ಅಂತಾನೇ ತಿಳ್ಕೊ
ಇಲ್ಲ ಅವ್ನ್ ನಮ್ಮ್ ಪಪ್ಪಾಜಿಗೆ ಆ ಹುಡುನ್ ಕಂಡ್ರೆ ಭಯ ಆಂಟಿ ಅವ್ನ್ ಏನ ಲೇ ಏನರ ಮಾಡ್ತ ಅವ್ನ್ ಡೈರೆಕ್ಟ್ ಹೇ ಹಂಗ ಆಯ್ತ್ ಇವಗ್ ನೀ ಒಬ್ಬಬ್ಬಕ್ಕೆ ಹೋಗ್ತಿರ್ತಿಯ ನೀನ್ ಕರ್ಕೊಂಡ ಹೋಗಿ ಏನಾರ ಮಾಡ್ಬಟ್ಟ ಏನೀಲ್ಲ ಆದ್ರೆನು ಭಯ ಅವ್ರಿಗೆ ಅವ್ರು ಅಂದಿದ್ದೆ ಹಂಗೆ, ಇದ ಮತ್ತೆ ಒಂದ್ ದಿನ ಏನಾಗಿ ಅವ್ರ ಏನಕ್ಕ ಗೊತ್ತಾ ಭಯ ಪಡೋದು ನಾ ಕಾಲೇಜಗೆ ಹೋಗ್ತಿದ್ದೆ ನಡ್ಕೊಂಡು. ಅತ್ಕೊಂಡ್ ಹೋಕ್ಕಿದ್ದೆ ಅವತ್ ಯಾಕೊ ಪಪ್ಪಾಜಿ ಬೇದಿದ್ರು ಬೆಳಗ್ಗೆ ನನ್ಗೆ. ನಾನು ಹತ್ಕೊಂಡು ಹೋಗ್ತಿದ್ದೆ ಒಬ್ಳೆ ಅವನು ಬೆೇಕ್ರಿ ಹತ್ರ ಅಲ್ಲೇ ನಿಂತಿದ್ದ.
ಎಲ್ಲಿ ನಿಮ್ಮ ಪಪ್ಪ ಇದ್ದಾರಲ್ಲ ಸಂತೋನ್ ಜೊತೆಗೆ ಎಷ್ಟ ಕ್ಲೋಸ್ ಆಗಿ ಇರ್ತಾರ ಗೊತ್ತ ಸಂತುನೇ ಎಷ್ಟ ಮಾತಡ್ತಾನ ನೀಮ್ ಬಗ್ಗೆ.
ಹಾ,
ಸಂತು ಆಗ್ಲಿ ಜಗು ಆಗ್ಲಿ ಎಷ್ಟ ಮಾತಡ್ತರ ಮತ್ತೆ ನೋಡುದ್ರೆ ಅವ್ರ ಜೊತೆ ಜಗದೀಶ ಅಂಕಲು ಕ್ಲೋಸ್ ಆಗಿ ಇರ್ತರೆ ನಿಮ್ಮ ಪಪ್ಪಾನೂ ಕ್ಲೋಸ್ ಆಗಿ ಇರ್ತರೆ. ಸಂತ ನನ್ಗ್ ರಿಲೇಷನ್ ಹೇಳ್ಬೇಕ್ ಅಂತಂದ್ರ ನನ್ಗ ಮಾ ನಾದೀನಿ ಗಂಡ ಬಟ್ ಅವನ್ ಸ್ವಭಾವ ಹೆಂಗ ಐತೆ ಅಂತಂತಂದ್ರೆ, ಅವ್ರು ಎಲ್ಲೆಲ್ಲಿ ಹೆಂಗಂಗ ಇರ್ಬೇಕ್ ಹಂಗಂಗ ಇದ್ದು ತಮ್ಮ್ ತಮ್ಮ್ ಬೆೇಳೆಗಳನ್ನ ಚೆನ್ನಗಿ ಬೇಸ್ಕೊಂತಾರ ಅವ್ರು. ಹ್ಮ್ ಇವರ್ಗಿ ಏನ್ ಅನ್ಸತ್ ಗೊತ್ತಾ ಹೆಂಗೆ ಅಂ ಅಂತ ಅಂದ್ರೆ ನಮ್ಮ ನಿಮ್ಮ ಅಂಕಲ್ ಜಾಸ್ತಿ ಮಾತಾಡಲ್ಲ ಕೀರ್ತಿ ಯಾರ ಜೊತೆಗೂ ಮಾತಾಡಲ್ಲ. ಅಂಕಲ್ ಅಂಕಲ್ ಕ್ಯಾರೆಕ್ಟರ್ ಹೆಂಗೆ ಅಂದ್ರೆ ಅವ್ರು ಯಾರಗೂ ಕೊಡಕೂ ಹೋಗಲ್ಲ ಯಾರತ್ರ ತೊಗೋಣಕ್ಕು ಹೋಗಲ್ಲ ಅವ್ರ್ ಸ್ವಭಾವ ಇರೋದೇ ಹಂಗೆ. ಮತ್ತೆ ಯಾರಿಗೂ ಉಣ್ಸೋದಾಗ್ಲಿ ತಿನ್ಸೋದಾಗ್ಲಿ ಮಾಡೋಕೂ ಹೋಗಲ್ಲ ನೀವು ಉಣಸ್ರಿ ತಿನ್ಸ್ರಿ ಅಂತ ಕೇಳೋಕೂ ಹೋಗಲ್ಲ ಅವರು. ಯಾರಗೂ ದುಡ್ಡಿನ್ ಹೆಲ್ಪ್ ಮಾಡಕ್ಕೂ ಹೋಗಲ್ಲ ಮಾಡ್ಸ್ಕೊಣಕು ಹೋಗಲ್ಲ ಅವ್ರು. ನಂದ ಎಷ್ಟು ಸ್ಟು ನಂದ್ರಲ್ಲಿ ನಾನ್ ಇರೋಣ ಬೇರೆದ್ವರದ್ದ ತಟೆಕ್ಕೆ ಹೋಗೋದ ಬೇಡ ಅಂತಾರ ಅವ್ರು. ನೀನ್ ಯಾವತ್ತಾದ್ರರು ಯಾರ್ ಜೊತೆಗಾದ್ರು ಅಂಕಲ್ ಜಾಸ್ತಿ ಮಾತಾಡ್ತಾರೆ ಮಾತಡಲ್ಲ ಅಂತಲ್ಲ. ಬಟ್ ಜಾಸ್ತಿ ಇರೋದು ನೋಡಿದೆ ಯಾರ ಜೊತೆ, ಜೊತೆಗಾದ್ರು ಕೂತ್ಕೋಣದು, ಒತ್ಲ ಹೊಡಿಯೋದು, ಮಾತಾಡೋದು ಇನ್ನೊಬ್ಬ್ರ ಬಗ್ಗೆ ಕಾಲ ಹೇಳೋದ ಮಾತಾಡೋದು ಅಂತದ್ದು ಮಾಡಕೆ ಹೋಗಲ್ಲ ಅವ್ರು. ನಮ್ ಸಂತು ಹೆಂಗಂದ್ರೆ ಈ ನಿಮ್ಮ ನಿಮ್ಮ ಪಪ್ಪಾ ಜೊತೆಗೆ ಇದ್ನ ಅಲ್ಲಿ ಜಗದೀಶ್ ಅಣಂನ್ ಬಗ್ಗೆ ಮಾತಾಡ ತಾನೆ ಎಲ್ಲಾ ಜಗದೀಶಣ್ಣನ ಜೊತೆ ಚೆನ್ನಾಗಿದನ ನಿಮ್ಮ್ ಪಪ್ಪನ ಜೊತೆ ಮಾತಾಡ್ ಇರ್ತಾನ. ಇಲ್ಲ ಅವರಿಬ್ರು ಇದ್ದಾಗ ಸತೀಶ್ ಅಣ್ಣನ್ ಜೊತೆ ಮಾತ್ ಡಿರ್ತಾನೆ ಒಟ್ನಲ್ಲಿ ಅವ್ರವ್ರ ಹತ್ತಿರ ಇರುವಾಗ ಅವರು ಅವರನ್ನ ಚೆಂದಾಗ್ ಮ್ಯಾನೇಜ್ ಮಾಡ್ತಾನ. ಅದ ನಂಗ್ ಮುಂಚೆ ಗೊತ್ತಿರ್ಲಿಲ್ಲ ಇತ್ತೀಚೆಗೆ ಗೊತ್ತಲತ್ತದೊಂದ್ ಸ್ವಭಾವ
ಎಲ್ಲರೂ ಇವವಾಗಿ ಇವಾಗೆ ಗೊತ್ತಾಗ್ ಎಲ್ಲಾರೂ ಬುದ್ದಿನೂ ಎಲ್ಲಾ ಗೊತ್ತಾಗ್
ಇಲ್ಲ ನಿನ್ ನಿನಗ್ ಬೇಕ್ ನಿನ್ ನಂದ್ ಹೆಂಗ್ ಗೊತ್ತಾ ಮಾಡ್ತೀಯಾ ಪ್ಯೂರ್ ಆಗಿ ಫ್ರೆಂಡ್ಶಿಪ್ ಮಾಡು ನೀ ಒಬ್ಬರದ್ದೆ ಮಾಡು ಪ್ಯೂರ್ ಆಗಿ ಮಾಡು ಅಂತಿನ್ ನಾನು ಅವ್ರದ್ದೂ ಇವಾಗ ಅವ್ರಂತೆ ಮಾತಾಡೋದು ಇವರು ಇರುವಾಗ ಇವ್ರಂತೆ ಮಾತಾಡೋದು ಹಿಂದ್ಗಡೆ ಅವ್ರ ಬಗ್ಗೆ ಮಾತಾಡಿದ್ರ ಆಗ ಅದು. ಅದು ಫ್ರೆಂಡ್ಶಿಪ್ ಅಂತ ಅನಸ್ಕೊಳ್ಳೋದೆ ಇಲ್ಲ ಅದ ಹೇಳಬೇಕ್
ಹ್ಮ್ ಹೆಂಗಿರ್ಬೇಕು ಅಂತ ಗೊತ್ತ ಆಂಟಿ ಫ್ರೆಂಡ್ಸ್ ಜೊತೆ ನಾ ಕೆಟ್ಟದ್ದೇ ಮಾಡಿದ್ರಿ ಒಳ್ಳೇದೂ ಮಾಡ್ರಿ ತ್ತು ಮುಂದೆ ಹೇಳ್ಕೋಬೇಕು ಅನ್ನಂದ್ರೆ ಫ್ರೆಂಡ್ಶಿಪ್ ಆಗುತ್ತೆ ಮುಚ್ಚಿ ಇಟ್ಕೊಂಡ್ರೆ ಅದ್ ಫ್ರೆಂಡ್ಶಿಪೇ ಅಲ್ಲ.
ಅಲ್ಲ
ನಾನ್ ಯಾವಾಗೂ ಅಷ್ಟೇ ಸಹನಗೆ ಏನೇ ಕೆಟ್ಟದ್ ಮಾಡ್ಲಿ ಒಳ್ಳೇದು ಮಾಡ್ಲಿ ನಾ ಆ ಅವತ್ತು ಬೇಜಾರು ಆಯ್ತಾ. ತಪ್ಪ್ ಮಾಡಿದ್ದಿ ಹತ್ಕೊಂಡ್ ಆದ್ರೂರು ಹೇಳಬಿಡತ್ತೀನಿ ಅವನಿಗೆ ಖುಷಿ ಅ ಹ ಹೇಳ್ತಿರ್ತೀನಿ ಹಿಂಗ ಆತಾನ ಆ
ನಾವು ಒಬ್ಬರು ಫ್ರೆಂಡ್ಶಿಪ್ ಮಾಡಿದೀವಿ ಅಂತಂತಂದ್ರೆ ನೋಡು ನಮ್ ಫ್ರೆಂಡ್ಶಪ್ ಅಂತಾನೆ ನಿಮ್ ಗೊತ್ತ ಕೆಟ್ಟದ್ ಮಾಡ್ದಾಗ ನೀ ಕೆಟ್ಟದ್ ಮಾಡಿ ಅಂತಾನೇಳ್ಬೇಕು. ನಾವು ಮುಚ್ಚ ಇಟ್ಕ ಹೋದ್ರ್ ಅವರು ಮತ್ತೆಪ್ಪ ಮಾಡಕ ನಾವೇ ದಾರಿ ಮಾಡಬೇಕ್
ಚಾನಾಗ ಎಲ್ಲ ಗೊತ್ತಂತಂತೀವಿ ನನ್ ಇವಾಗ ಇವಾಗ ಯಾವಾಗ್ ಕಾಲೇಜಲ್ಲಿ ಏನ್ ಮಾಡ್ರೆ ಹ ಅತ್ಕೊಂತ ಏ ಮಾಡ್ರೆ ಅವರು ಕಾಲೇಜ ಏ ಏನ್ ಮಾಡ್ತ ಅಂತಾನ ಗೊತ್ತಳಗೆಲ್ಲ ಎೇ ನ
ಯಾಕೆಂತಂದ್ರೆ ಏನಾಗುತ್ತೆ ಗೊತ್ತಾ ಈಗ ನೀನ್ ನನ್ಗ್ ಒಳ್ಳೆ ಕ್ಲೋಸ್ ಫ್ರೆಂಡ್ ಅದೆ ನೀನ್ ತಪ್ಪು ಮಾಡುದ್ರೂ ಸಹಿ ತ ಸರಿ ಕಣೆ ಕೀರ್ತಿ ನಾನು ಚೆನ್ನಾಗಿದ್ದೀನಿ ಅಂದ್ರೆ ಅದು ಫ್ರೆಂಡ್ಶಿಪ್ ಅಲ್ವೆ ಅದು ಅವಳು ಹಾಳ ಆಗ್ಲ್ ತ್ತ ಹಾಳ ಆಗ್ಲಿ ಅಂತ ಬಿಡಬಾರದು ನಾವು ಫ್ರೆಂಡ್ಸ್ ಆಗಿ ಇಲ್ಲ ಕಣೆ ನೀನ್ ಇದು ತಪ್ಪು ಮಾಡ್ತಾ ಇದೀಯ ಇದ್ರಿಂದ ನೀನ್ ಹೊರಗಡೆ ಬಾ ಚೆನ್ನಾಗಿರು ಅಂತ ಹೇಳಿದ್ವಿ ಅಂದ್ರೆ ಅದು ನ ಫ್ರೆಂಡ್ಶಿಪ್ ಸುಮ್ಮ ನನಗೆ ಮಾಡ್ತಾಳ್ ಅವಳ್ ನನ್ ತಪ್ ಪು ಮಾಡದಲ್ಲ ಅಕ್ಕ ನೀನ್ ತಪ್ಪು ಮಾಡಕ್ಕೆ ಅತೀಯಾ ಅಂತ ಹೇಳತ್ತಾಳೆ ಡೈರೆಕ್ಟ್ ಆಗಿ ನಾನು ಸುಮಾ ಸುಮ ನೀನ್ ಮಾತಾಡಿದ್ ನನಗೆ ಇಷ್ಟ ಆಗಿಲ್ಲ ನೋಡು ಅಂತ ಹೇಳಬಿಡ್ತೀನೆ ಮತ್ ನಾ ಬೇರದವ್ರಿಗೆ ಯಾರ್ ಅನ್ನಕ್ ಹೋಗಲ್ಲ ಆ ತರ ಯಾಕೆಂದ್ರೆ ಅವ್ರದು ಹೆಂಗ್ ಮಾಡ್ತಾರೆ ಅಂತಂದ್ರೆ ಎಕ್ಸಾಂಪಲ್ ಲ್ ಕೊಡ್ತೀನ್ ಕೀರ್ತಿ ಒಂದ್ಸಲ ಏನಾಗಿತ್ತು ಅಂತಂದ್ರೆ ನಮ್ ಶ್ರಾವಂತಗೆ ಆಹ ಒಂದು ಅವನಿಗ್
ಹೆ ಆಂಟಿ ಅಂದ್ರೂ ಗೊತ್ತಾ ಶಾವಂತ್ ದ್ದು ಕಮ್ಮಿ ಆಯೈತ್ ಗೊತ್ತಾ ಟೆಂತ್ ಪರ್ಸೆಂಟೇಜು. ಲಕ್ಷ್ಮಿದು ಸ್ವಲ್ಪ ಜಾಸ್ತ್ ತ್ತಲ್ಲ ಅವಾಗ ಅಂದ್ರೂ ಅವಳ ಕನ್ನಡ ಮೀಡಿಯಂ ಅಲ್ಲಿ ಓದಕೊಂಡು ಚೆನ್ನಾಗಿ ತಗದೊವಳೆ ಶಾವಂತ್ ಕಮ್ಮಿ ಬಂದೈತ್ ಅಲ್ಲ ಕವಿತಾ ಅಂಟಿ ಅವರೆಲ್ಲ ಮತ್
ಯಾರು ಕವಿತ ಅಂಟಿನ.
ಹಾ
ಹ್ಮ್ ಅವಾಗ್ಲೆ ಅಂದ್ರರು ಬಿಡು ನಮ್ಗಿಂತ ನಮ್ಮ ಹುಡ್ಗಿಗಿಂತ ಪರವಾಗಿಲ್ಲ ಹಂಗೆ ಹಿಂಗೆ ಬಂದದೆ ಅಂದ್ರು ಅವು ಪರ್ಸೆಂಟೇಜ್ ಅವಳ್ ಹೇಳ್ಬೇಕಂತಂದ್ರೆ ಲಕ್ಷ್ಮೀಗ್ ಹ್ಮ್ ನನ್ ಫ್ರೆಂಡ್ ಅವ್ಳಿಗೆ ಓದಕ್ಕೂ ಬರಲ್ಲ ಬುಕ್ ಕೊಟ್ರು ನನಗೆ ಗೊತ್ತು ಅದು ನನಗ್ ಗೊತ್ತ್ ತ್ತಿರೋ ವಿಚಾರ ಲಕ್ಷ್ಮೀ ಬುಕ್ ಕೊಟ್ಟರು ಕನ್ನಡ ಬಿಟ್ರೆ ಅನ್ ಸಬ್ಜೆಕ್ಟ್ ಆಕೆ ಹಿಂದಿ ಆಗ್ಲಿ ಇಂಗ್ಲೀಷ್ ಆಗಿ ಓದಕೆ ಬರಲಾಕಿ ಬುಕ್ ಯಾಕಂದ್ರೆ ನಾನ್ ನೋಡಿದೀನಿ ಅವಳಿಗೆ ನಮ್ ಮನೆಗ್ ಬರ್ತಿದ್ಲ ಕೆ ನಾನೇ ಕ್ವಾಶ್ನ್ ಕೇಳೋದಾಕಿಗೆ ಹೇಳಕ್ ಬರತ್ತ ಇರ್ಲಿಲ್ಲ ಆಕೆ ಕನ್ನಡ ಒಂದ್ ಮಾತ್ರ ಓದ್ ತ್ತ್ ಬರ್ತಾಲಿಲ್ಲ ಇನ್ ಇಂಗ್ಲೀಷ್ ಓದಕ್ ಬರ್ತಾರ್ಲಿಲ್ಲ ಇದುನೂ ಬರತ್ತಾ ಇರ್ಲಿಲ್ಲ ಅದ್ ಆಕಿನ್ ಲಾಕ್ ಕಿತ್ ಆಕಿ ಬಂದಲೂ ನಾನು ಅದನ್ನ ತಲೆನೂ ಕೆಡಕೊಲ್ಲಕ್ಕ ಹೋಗಿಲ್ಲ ಅದ್ರ ಬಗ್ಗೆ ನಾನು.
ಅನ್ರು ತುಂಬಾ ಜನ ಆದ್ರು ಆಗ್ಲಿ.
ಅಂದ್ರ ಅನ್ಕೊಂತರೇ ಬಿಡು ಅದಿಂದ ತಲೆ ಕರ್ಕೊಂಡಕಲ್ಲ ಅವಳಿಗೆ ಏನು ಗೊತೈತೆ. ಇವನ್ ಕಡಿಮೆ ತರ್ತಾನೆ ಅಂತ ನನಗೆ ಬೇಜಾರೇ ಇಲ್ಲ. ಬೇಜಾರಾಗಿಲ್ಲ ಅಂತ ಹೇಳಕ್ ಆಗಂಗಿಲ್ಲ ಅಲ್ಲಿ ಎಕ್ಸಾಮ್ಗಳಲ್ಲಿ ಅದು ಹೆಂಗೆಂಗೆ. ಈಗ ನೋಡು ಈಗ ನೋಡು ನಿನ್. ನನ್ ಓದಕ ಬರಲ್ಲಕ್ಕೇರ್ತಿ ನನ್ ಕಾಪಿ ಹೊಡದ ಬದ್ಮೇಲೆ ಅದೆ ಎಲ್ಲ ಈಗ ನಿನ್ ನೀನ್ ಬರೆದಿದ್ದೀಯ ರಾಂಕ್ ಸೂಡೆಂಟ್. ನಿಂದ ನೋಡ್ ನನ್ ಬರದಂದ್ರೆ ನನ್ ಮಾರ್ಕ್ಸ್ ಬಂದೇ ಬರ್ತದ.
ಹೌದು ಅಂಟಿ ನಿಜ ಹೇಳ ಪರ್ಸೆಂಟೇಜ್ ಇಂಪಾರ್ಟೆಂಟೇ ಅಲ್ಲ.
ಇಂಪಾರ್ಟೆಂಟ್ ಅಲ್ಲ ಬಟ್ ಏನಾದ ಗೊತ್ತ್ ಕೀರ್ತಿ ಫೀಲ್ ಆಗುತ್ತೆ ನಾನ ಅದ ಕೂಡ ಹೇಳ್ತೀನಿ. ಅಲ್ಲ ಅಂದ್ರು ಸಫೋಜ್ ನೀನು ಸಹನ ಇಬ್ರು ಒಂದ ಕ್ಲಸ್ಮೇಟ್ ಅಪ್ಪ ನಿಮ್ಮ ಮಮ್ಮಿ ಬಂದ್ಬಿಟ್ಟು. ನನ್ ಮಗಳು ಇಷ್ಟ ಪರ್ಸೆಟೇಜ ಮಾಡ ಅಂದ್ರೆ ನನ್ಗೆ ಗಲ್ಟಿಫೀಲ್ ಆಗುತ್ತೆ ಇಲ್ಲ ಸಪ್ಪೋಸ್ ನಾನೇ ಬಂದುಬಿಟ್ಟು. ನಿಮ್ಮ ಮುಮ್ಮಿ ಎದ್ರಿಗೆ ನಿಮ್ಮ ಮುಮ್ಮಿ ಎದ್ರಿಗೆ ಸಹನ ಹಿಂಗ್ ಪರ್ಸೆಟೇಜ್ ಮಾಡ ಹೇಳ ಅಂದ್ರ. ನಿಮ್ ಮಮ್ಮಿಗೆ ಗಿಲ್ಟ್ ಫೀಲ್ ಆಗದು ಇದ್ ಇದ್ ನಿಮಗ್ ಇವಾಗ ಗೊತ್ತಾಗಲ್ಲ ನೀವು ಒಂದು. ಒಂದು ನಮ್ ತರ ಏನ್ ತಾಯಿ ಆಗ್ತಿರ್ ನೋಡು ಅವಾಗ ನಿಮ್ಗ್ ಗೊತ್ತಾಗತ್ತ ಅವಾಗ ಅದು.
ಹ್ಮ.
ನಿಮ್ ಇವಾಗ ಏನ್ ಅನ್ಸುತ್ತೆ ಪರ್ಸೆಂಟಜ್ ಇಂಪಾರ್ಟೆಂಟ್ ಅಲ್ಲ ಅಂತೀರಾ ಬಟ್ ನಾಲ್ಕಕ್ ಜನ ಬಂದ್ಬಿಟ್ಟು. ನಿಮ್ಮ ಹತ್ರ ಅವಾಗ ಹೇಳಿ ನೀವು ಪೇರೆಂಟ್ಸ್ ಆದಾಗ ನಮ್ಮ ಮಗ ಚನ್ನಾಗ್ಓದಿದ್ದಾನೆ. ಪರ್ಸೆಂಟಜ್ ತೆಗ್ದಾಳ ಅಂದ್ರ ನಿಮ್ಮಗೊಂದು ಅದು ಏನೇ ಅನ್ಕೊಳ್ಳಲ್ಲ ಅಂದ್ರ ಸ್ವಲ್ಪನಾದ್ರು ಫೀಲ್ ಆಗೇ ಆಗುತ್ತೆ. ಆತರ ಆಗತ್ತದ ಆ ವಯ್ಸಿಗೆ ತಕ್ನಾಗ್ ಬಂದ್ಬಿಡ್ತಾವ ಎಲ್ಲ.
ಹಂಗೆ.
ನನ್ಗೆ ಯಾವಾಗ ಅಂತದ್ರ. ಶವಂತ್ ಟೆಂತ್ ಟೆಂತ್ ಅಲ್ಲ ಫಿಫ್ತ್ ಅವನು. ನವೋದಯ ಎಕ್ಸಾಮ್ ಬರ್ಸ್ಬೇಕಾಗಿತ್ತು ಅವನಿಗೆ ನನ್ ತಮ್ಮನ್ ಮದ್ವೆ ಇತ್ತು ಅವಾಗ. ನನ್ ತಮ್ಮಂದ ಮದ್ವೆ ಇತ್ತು ನನ್ ತಮ್ಮಂದ ಮದ್ವೆಗ್ ನನ್ಗ್ ಹೋಗ್ಬೇಕಾಗಿತ್ತು ಇವನಿಗೆ. ಅಡ್ಮಿಟ್ ಮಾಡಿದ್ವಿ ಅಂತ ಒಂದ ಎರಡು ದಿನ ಪೋಸ್ಟಪೋನ್ ಮಾಡಿದೆ ಅಂದ್ರೆ ಒಂದ ವಾರ ಮೊದಲೇ ಬರೊಳಿದ್ದ ಒಂದ ಎರಡು ದಿನ ಅವನಿಗೆ ನಾಕೈದು ದಿವಸ ಅಡ್ಮಿಟ್ ಮಾಡಿದ್ದೆ ಹಾಸ್ಪಿಟಲ್.
ಹಾ
ಮಲರಿಯ ಏನೋ ಟೈಪೈಡ್ ಏನೋ ಆಗಿತ್ತು ಅವನಿಗೆ ಆ ಟೈಮ್ ಅಲ್ಲಿ.
ಹಾ
ಆವಾಗ ಏನಾಗಿತ್ತು ಅಂದ್ರೆ ನನ್ ಸಾಮಾನ್ಯವಾಗ್ ಯಾರ್ ಯಾರ್ ಬೈಕಲ್ಲ ನನ್ ಹತ್ತದಿಲ್ಲ ಅಂಕಲ್ಗ ಅದು ಇಷ್ಟ ಆಗಲ್ಲ. ಆಗಲ್ಲ ನಾನು ಹತ್ತಂಗಿಲ್ಲ ಯಾರ ಬೈಕಲ್ಲು ಸತೀಶ್ ಅಂಕಲ್ ಎಷ್ಟೋ ಸಲ ನನ್ನ. ಕರೆದ್ ರೇಷನ್ ತರೋಕೆ ಹೋಗ್ತಿದ್ವು ಅವಾಗೆಲ್ಲ ನೇರಳೂರಿಗೆ ನೆರಳೂರಿಗೆ ರೇಶನ್ ತರಕ್ ಹೋಗ್ತಿದ್ದು. ಕರೆದ್ರು ಬಾ ಅಕ್ಕಾ ಬಿಡ್ತೀನಿ ಬಾ ಅಕ್ಕಾ ಬಿಡ್ತೀನಿ ಅಂತ ಹೇಳ್ಬಿಟ್ಟು ಹಲೋ. ಹಾ ಆಯ್ತು ಸರಿ ತಗೋ.
ನಾಳೆ ಮಾಡ್ತೀನಿ.
ನಾಳೆ ಮಾತಾಡೋಣ ಬಿಡು ಬಿಟ್ರೆ ಬೆಳಗ್ಗನ ಮಾತಾಡ್ತ ನಾವು. ಹ್ಮ್ ಸರಿ ಸರಿ ಎಲ್ಲ. ನಾಳೆ ಮತ್ ನಾಳೆ ಇರಲ್ಲ ಕಣೇ ನಾನು ದೇವಸ್ಥಾನಕ್ಕೇ ಹೋಗ್ತಾ ಇದೀವಿ ನಾಳಿದ್ ಮಾತಾಡ್ತಾ. ಬಿಡ ಇಲ್ಲಾ ನಾಳೆ ನೈಟ್ ಮಾತಾಡ್ತೇನಿ ಹ್ಮ್ ಸರಿ ಬಾಯ್ ಹುಷಾರು. ಚೆನ್ನಾಗ್ ಓದ್ಕೋ ಇಡ್ಲಾ ಹ್ಮ್ ಸರಿ.
ಹ್ಮ